ನಮಸ್ಕಾರ.
ನಮಸ್ಕಾರ ಗೆಳತಿ.
ಹ್ಮ್ ಏನು ಮಾಡತೀಯ ಏನ್ ಮಾಡ್ತಿದೀಯ.
ಭೋಜನವನ್ನು ಮುಗಿಸಿ ಕೂತಿದ್ದೇನೆ.
ಹ್ಮ್ ಏನು ನಿಮ್ಮ ರಾತ್ರಿಯ ಭೋಜನ ಏನು ಸೇವಿಸಿದಯಾ.
ನಮ್ಮ ರಾತ್ರಿಯ ಭೋಜನ ತುಂಬಾ ಅದ್ಭುತವಾಗಿತ್ತು. ಪಲವು ಮತ್ತೆ ಪಕೋಡ.
ಓ ನಿಮಗೆ ಮುದ್ದೆ ಕೊಡಲ್ಲೆ.
ಮುದ್ದೆ ಕೊಡೊದಿಲ್ಲ ಗೆಳತಿ ನಾನು ನಮ್ಮ ಮನೆಯಲ್ಲಿ ಇಲ್ಲ. ಹಂಗಾಗಿ ಮುದ್ದೆ ಇಲ್ಲ.
ಹೇಗಿದಿಯಾ.
ನಾನು ಚೆನ್ನಾಗಿದ್ದೆನೆ ಗೆಳತಿ ನೀವು ಹೇಗಿದ್ದೀರಾ.
ನಾನು ಚೆನ್ನಾಗಿದ್ದೇನೆ. ನೀವು ಪುಸ್ತಕ ಓದುವ ಅಭ್ಯಾಸ ಇಟ್ಟುಕೊಂಡಿದ್ದೀರಾ.
ಹೌದು ಗೆಳತಿ ಪ್ರತಿದಿನ ಸ್ವಲ್ಪ ಸಮಯ ಪುಸ್ತಕ ಓದಲು ಪ್ರಯತ್ನಿಸುತ್ತೇನೆ. ಎನ್ ಗೆಳತಿ.
ಹ್ಮ್ ಪುಸ್ತಕ ಓದುವರಿಂದ ಏನು ಪ್ರಯೋಜನ.
ಗೆಳತಿ ಪುಸ್ತಕದಲ್ಲಿ ವಶಾ ವಿಷಯಗಳನ್ನು ತಿಳಿಯಬಹುದು. ಜ್ಞಾನ ಹೆಚ್ಚಗು. ತ್ತದೆ ಮತ್ತು ಭಾಷಾ ಕೌಶಲ್ಯ ಉತ್ತಮವಾಗುತ್ತದೆ.
ಹ್ಮ್. ನೀವು ಯಾವ ರೀತಿ ಪುಸ್ತಕಗಳನ್ನು ಓದಲು ಇಷ್ಟಪಡುತ್ತೀಯಾ.
ಜೀವನ ಚರಿತ್ರೆ ಪುಸ್ತಕಗಳು ವಿಜ್ಞಾನದ ಪುಸ್ತಕಗಳು. ತಂತ್ರಜ್ಞಾನದ ಪುಸ್ತಕಗಳು ಅಂದು ಓದಲು ಇಷ್ಟಪಡ್ತಾರೆ ತಿನಗಿಡುತ್ತ
ನೀನು ವ್ಯಾಸ ಮಾಡತ ಅದ ಅಂಗ ನೀನು ನಿಮ್ಮ ದಿನನಿತ್ಯ ಕಾಲೇಜಿನ ಪುಸ್ತಕ ಓದುತ್ತೀಯಾ ಅಥವಾ ಬೇರೆ ತರ ಪುಸ್ತಕಗಳನ್ನು ಓದುತ್ತಯಾ
ಪುಸ್ತಕಗಳನ್ನು ಓದುತ್ತೇನೆ ಗೆಳತಿ
ಹ್ಮ್ ತುಂಬಾ ಒಳ್ಳೆಯ ವಿಷಯ ಒಳ್ಳೆಯ
ಹೌದು ಗೆಳತಿ ಹೌದು ಗೆಳತಿ
ಆದದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ನಾವು ನಮ್ಮ ಭಾರ ಅಷೆ ಏನ್ ಮಾತರಿ ತುಂಬಾ ಕಲಿಯಬಹುದು ಉತ್ತಮವಾಗಿ
ಹೌದು ಗೇಳತಿ ಹೌದು ಕೇಳತಿ
ಪುಸ್ತಕ ಓದುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆಯೇ
ಹೌದು ಓದುವ ಅಭ್ಯಾಸದಿಂದ ಮಾತನಾಡುವ ಸಾಮರ್ಥ್ಯ ಆಲೋಚನಾ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಗೆಳತಿ
ಹ್ಮ್ ಇಂದಿನಿಂದ ನಾನು ಕೂಡ ಪ್ರತಿದಿನ ಪುಸ್ತಕ ಓದುವ ಅಭ್ಯಾಸ ಮಾಡಿಕೊಳ್ಳಿದ್ದೇನೆ
ಮಾಡಿಕೊಳ್ಳೆ ಗೆಳತಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಎ ಎಲ್ಲ ತರಹ ಸಿಗುತ್ತದೆ
ನಿನ್ನಿಂದ ನಾನು ಇವತ್ತು ಒಳ್ಳೆಯ ನಿರ್ಧಾರ ತೆಗೆದುಕೊಂಡೆ ಜೀವನದಲ್ಲಿ ತುಂಬಾ ಖುಷಿ ಆಗುತ್ತಿದೆ
ಹ ಸರಿ ಲಾತಿ ಇನ್ನ ಮುಂದ ನೀನು ಓದಲ್ಲ ಪ್ರಯತ್ನ ಮಾಡು
ಹ್ಮ ಏನ್ ಮಾಡ್ತಿದಯಾ
ನಾನು ಭೋಜನವನ್ನು ಸ್ವೀಕರಿಸಿ ಓಡಾಡುತ್ತಿದ್ದೇನೆ ಗೆಳತಿ
ಹ್ಮ ಇಂದು ಯಾವ ವಿಷಯದ ಬಗ್ಗೆ ಮಾತನಾಡೋಣ ಮತ್ತೆ
ಶಿಕ್ಷಣ ಮತ್ತು ಜೀವನದಲ್ಲಿ ಕೌಶಲ್ಯಗಳ ಮಹತ್ವದ ಬಗ್ಗೆ ಮಾತಾಡೋರನ್ನ ಗೆಳತಿ ಏನಂತಯಾ
ಹಾ ಸರಿ ಸರಿ ನಿನ್ನ ಅಭಿಪ್ರಾಯದಂತೆ ಆಗಲಿ ಶಿಕ್ಷಣ ಎಂದರೆ ಕ ಕೇವಲ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸುವುದಲ್ಲ ಶಿಕ್ಷಣವು ಜ್ಞಾನ ಉತ್ತಮ ಆಲೋಚನೆ ಸ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ ಹಾಗಾದರೆ ಕೌಶಲ್ಯ ಎಂದರೆ ಏನು ಗೆಳತಿ ನಿನ್ನ ಪ್ರಕಾರ
ನನ್ನ ಪ್ರಕಾರ ಕೌಶಲ್ಯ ಎಂದರೆ ಯಾವುದೇ ಕೆಲಸ ಸ ಪ ಪರಿಣಾಮಕಾರ ಮಾಡುವ ಸಾಮರ್ಥ್ಯವೇ ಕೌಶಲ್ಯ ಉದಾಹರಣೆಗೆ ಸಂವಹನ ಕೌಶಲ್ಯ ಕಂಪ್ಯೂಟರ್ ಕೌಶಲ್ಯ ನಾಯಕ ತತ್ವ ಸಮಯ ನಿರ್ವಹಣೆ ಮತ್ತು ತಂಡದೊಂದಿಗೆ ಕೆಲಸ ಮಾಡುವ ಕೌಶಲ್ಯ
ಹ್ಮ ಇಂದಿನ ಉದ್ಯೋಗಗಳಲ್ಲಿ ಯಾವ ಕೌಶಲ್ಯಗೆ ಹೆಚ್ಚು ಬೆಲೆ ಬೇಡಿಕೆ. ಹದೆ ಗೆಳತಿ ನಿಮ್ಮ ಪ್ರಕಾರ ನಿಮ್ಮ ಮಾತುಗಳಲ್ಲಿ ತಿಳಿಸಿ ನಮಗೆ.
ಆ ಪ್ರಕಾರ ಇವಾಗಿನ. ನಮ್ಮ ಪ್ರಕಾರ. ಇಂಗ್ಲಿಷ್ ಸಂವಹನ ಕಂಪ್ಯೂಟರ್ ಜ್ಞಾನ. ಪ್ರೋಗ್ರಾಮಿಂಗ್ ಸಮಸ್ಯೆ ಪರಿಹಾರ ದಂಡದ ಕೆಲಸ ಮತ್ತು. ಹೊಸ ತಂತ್ರಜ್ಞಾನಗಳನ್ನು ಫಲಿಸುವ ಶಕ್ತಿ.
ನೀವು ಇಂಗ್ಲಿಷ್ ಪದ ನೀವು ಇಂಗ್ಲಿಷ್ ಪದವನ್ನು ಬಳಸಬೇಡಿ ನನ್ನ ಬಗ್ಗೆ ಹೆಚ್ಚು ಜ್ಞಾನವಿರಲಿ. ಹ್ಮ್ ವಿ ವಿದ್ಯಾರ್ಥಿಗಳು ಈ ಕೌಶಲ್ಯಗಳನ್ನು ಹೇಗೆ ಬೆಳೆಸಿಕೊಳ್ಳಬಹುದು ನಿನ್ನ ಪ್ರಕಾರ. ಗೆಳತಿ
ನನ್ನ ಪ್ರಕಾರ ಪ್ರತಿದಿನ ಪುಸ್ತಕ ಓದಬೇಕು ಹೊಸ ವಿಷಯಗಳನ್ನ ಇನ್ನೂ ಕಲಿಯಬೇಕು ಆನ್ಲೈನ್ ಕೋರ್ಸ್ಗಳನ್ನು ಮಾಡಬೇಕು ಮತ್ತು ಹೆಚ್ಚು ಅಭ್ಯಾಸವನ್ನು ಮಾಡಬೇಕು
ಹ್ಮ
ದೂರವಾಣಿ ನೋಡುವುದನ್ನು ಕಡಿಮೆ ಮಾಡಬೇಕು
ನೀನ್ ಏನ್ ಮಾಡ್ತೀಯ ಹೇಳತಿದ್ದೀನ
ನಾನು
ಬರೀ ದೂರವಾಣಿ ನೋಡತೀಯ
ಅವ್ರ್ದ ಗೆಳತಿ ಕಾಲೇಜಿಗೆ ಹೋಗುತ್ತೇನೆ ಬರುತ್ತೇನೆ ದೂರವಾಣಿ ನೋಡುತ್ತೇನೆ ಊಟ ಮಾಡುತ್ತೇನೆ ಮಲಗುತ್ತೇನೆ ಇದೇ ನನ್ನ ಜೀವನ ಹಾಗೆ ಬಿಟ್ಟಿದೆ ಗೆಳತಿ
ನೀನು ಪುಸ್ತಕ ಓದು ಓದು. ಮತ್ತು ನಿನ್ನ ಕೆಲಸದ ಬಗ್ಗೆ ಹೆಚ್ಚು ಜ್ಞಾನವಿರಲಿ ನಿನಗೆ.
ಓಕೆ ಗೆಳತಿ ಇನ್ಮೇಲಿಂದ ಬೆಳೆಸ್ಕಂತೀನಿ ಗೆಳತಿ. ಬುಕ್ಕನ್ನು ಓದುವುದು ಹೆಚ್ಚು ಹೆಚ್ಚು ಬುಕ್ಕುಗಳನ್ನು ಓದುವುದು.
ಹ್ಮ್ ಸಮಯ ನಿರ್ವಹಣೆ. ಎಷ್ಟು ಮುಖ್ಯ ನಿನ್ನ ಪ್ರಕಾರ ಗೆಳತಿ.
ಸಮಯ ಬಹಳ ಮುಖ್ಯ ಗೆಳತಿ ಪ್ರತಿದಿನ ಕೆಲಸ. ಗಳಿಗೆ ಸಮಯವನ್ನು ನಿಗದಿಪಡಿಸಿದರೆ ಎಲ್ಲ ಕೆಲಸಗಳನ್ನು. ಸುಲಭವಾಗಿ ಮುಗಿಸುವುದು.
ಹ್ಮ್ ವಿಫಲತೆ ಬಂದರೆ ಏನು ಮಾಡತೀಯಾ.
ವಿಫಲತೆಯನ್ನು ಪಾಠವಾಗಿ ಸ್ವೀಕರಿಸುತ್ತೇನೆ ಗೆಳತಿ ಮತ್ತೆ ಪ್ರಯತ್ನಿಸಿ. ಬೇಕು ಯಶಸ್ವಿ ನಿರಂತರ ಪ್ರಯತ್ನದಿಂದ ಬರುತ್ತದೆ ಗೆಳತಿ.
ಹ್ಮ್ ನಿನ್ನಲ್ಲಿ ಒಳ್ಳೆ ಅಭ್ಯಾಸಗಳಿವೆ.
ಒಳ್ಳೆಯ ಅಭ್ಯಾಸಗಳು ಇವುದು ತುಂಬಾ ಕಡಿಮೆ. ಬೇಗ ಹೇಳುವುದು ವ್ಯಾಯಾಮ ಮಾಡುವುದು ಪ್ರತಿದಿನ ಓದ. ಹೊಸ ಕೌಶಲ್ಯವನ್ನು ಕಲಿಯುವುದು ಮತ್ತು ಸಮಯಕ್ಕೆ ಕೆಲಸವನ್ನು ಮು ಮುಗಿಸುವುದು ಗೆಳತಿ.
ನೀನು ಇದನ್ನು ಪಾಲಿಸುತ್ತೀಯ ದಿನ. ಹ್ಮ್ ಇದು ತುಂಬಾ ಒಳ್ಳೆಯ ವಿಷಯ. ನನಗೆ ತುಂಬಾ ಸಂತೋಷವಾಗುತ್ತಿದೆ.
ವಂದನೆಗಳು ಗೆಳತಿ.
ಹ್ಮ್ ನಾನು ಇದನ್ನು ಪಾಲಿಸುತ್ತೇನೆ ಇನ್ನು. ಮೇಲೆ ನಿನ್ನಿಂದ ನಾನು ತುಂಬಾ ವಿಷಯ ಕಲಿತೆ ಇವತ್ತು ತಂತಜ್ಞಾನ ಹೇಗೆ ಬಳಸಬೇಕು ಕೇಳತಿ
ತಂತ್ರಜ್ಞಾನ ಕಲಿಕೆ ಸಂಶೋಧನೆ ಮತ್ತು ಜ್ಞಾನಕ್ಕಾಗಿ ಬಳಸಬೇಕು ಹೇಳತೀವಿ ಅನಗತ್ಯವಾಗಿ ಹೆಚ್ಚು ಸಮಯ ವ್ಯರ್ಥ ಮಾಡಬಾರ್ದು ಹೇಳತಿ
ಹ
ಹೌದು ಬೆಳತಿ
ನಿಮ್ಮ ಮಾತುಗಳು ಬಹಳ ಉಪಯುಕ್ತವಾಗಿವೆ ನಿಮ್ಮ ಮಾತುಗಳು ಬಹಳ ಉಪಯುಕ್ತವಾಗಿವೆ ನಾನು ಇಂದಿನಿಂದ ಈ ಅಭ್ಯಾಸ ಗಳನ್ನು ಆರಂಭಿಸುತ್ತೇನೆ ತುಂಬಾ ಸಂತೋಷ ಹ
ಹೌದು ಹೇಳಿದ್ದೆ
ಮತ್ತೆ ನಿನ್ನ ಜೀವನ ವಿದ್ಯಾಭ್ಯಾಸ ಹೆಂಗಿದೆ ಹೆಂಗಡತಿ
ನನ್ನ ಜೀವನ ವಿಿದ್ಯಾಭ್ಯಾಸ ಇಂಗ್ಲಿೀಷ್ ಕಲ್ಯಾಣ ಪ್ರಯತ್ನ ಸ
ಇಲ್ಲಿ ಇಂಗ್ಲಿಷ್ ಬಳಕೆ ಮಾಡಬೇಡ ಕನ್ನಡ ಕಲಿ ಕನ್ನಡವನ್ನು ಉಳಿಸಿ ನಾಡು ಬೆಳೆಸಿ
ಓಕೆಂಗ ತಿ ನಿಮ್ಮದು ನಷ್ಟ
ನಮ್ಮದು ಇಲ್ಲ ಇನ್ನುೂ ಮಾಡಬೇಕು ನಿಮ್ಮ ಮುಂದಿನ ಕಾರ್ಯ ಏನು ಇವತ್ತು
ನನ್ನ ಮುಂದಿನ ಕರ್ಯ ದೂರವಾಣಿಯನ್ನು ನೋಡಿಕೊಂಡು ಮಲ ಕಳವದು ಬಲ್ಲತ್ತ
ನಿ ಎಷ್ಟು ಸಮಯ ಮಾಗತ್ತೀಯ
ನಾನು ಎಂಟು ಗಂಟೆಗಳ ಕಾಲ ನಗುತ್ತೇನೆ ಹೇಳತ್ತೆ
ಹ್ಮ್್ಮ ತುಂಬಾ ಸಂತೋಷ ನಿದ್ದೆಯಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಮುಖ್ಯ ಜೀವನದಲ್ಲಿ ಎಲ್ಲದಕ್ಕಿಂತ ಹ್ಮ್ ನಿನ್ನಿಂದ ಇವತ್ತು ನಾನು ತುಂಬಾ ವಿಷ ವಿಷಯಗಳನ್ನು ತಿಳಿದುಕೊಂಡೆ ನನಗೆ ತುಂಬಾ ಸಂತೋಷವೂ ಆಗುತ್ತಿದೆ
ಒಂದನೇ ಗಡೆಗೆಳತಿ
ಮತ್ತೆ ಮತ್ತೊಂದು ಕರೆಯದಡ್ತೇನೆ ಧನ್ಯವಾದ
ಧನ್ಯವಾದಗಳು ವ್ಯಕ್ತಿ